ಹ್ಮ್ ನಯ ಹಗೆ ಇಲ್ಲ ಬಟ್ಟೆ ಹಾಕ್ದೆ ಆಲೆ ಬಟ್ಟೆ ಹಾಕಿದ್ದೆ ಒಗಿತ್ತುು ಒಂದ್ ಬ್ಯಾಚ್ ತಗ್ದು ಎ ಬಂದ್ಬಿಟ್ಟು ಒಂದ್ ಮ್ಯಾಚ್ ಆಗ್ತೆ
ಹೆಂಗಿದೆ ಇದು ಬಿಸಿಲೋ ಅದೇ ಇಲ್ಲ ನಿಮ್ಮ್ ಕಡೆಗೆ ಇಲ್ಲ ಇಂಗ್
ನೆನ್ನೆಂತು ಸಕ್ಕತ್ ಮಳೆ ಬಂತು ನಾನನ್ ಅದೇ ಅನ್ಕೊತ್ತಿದ್ದೆ ಮೂರು ಗಂಟೆ ಸಂತ ಹೋಗ್ಬಿಟ್ ಬಂದು ಬುಡಣ್ಣ ಅಂತ
ಬೆಳಿಗ್ಗೆ ಇಂದ ಸಂಜೆ ವರ್ಗು ಹ್ಮ್ ಏ ತರಕಾರಾರಿ ಎಲ್ಲ ಚೆನ್ನಾಗಿರುತ್ತೇ ನೇತ್ರ ಹ್ಮ್ ಹೌದು ನಾನೊಂದ್ ಎರಡ್ ಸಲ ಹೋಗಿದ್ದೆ ಹ್ಮ್ ಅದೇ ಹಂಗೆ ನಮ್ಗ್ ಭಾನುವಾರದತ್ತು ಒಂದೊಂದ್ಸಲ ಸ್ಕೂಲ್ ಆ ಕ್ಲಾಸ್ ಇರ್ತಿತ್ತ
ಹಾ
ಅದಕ್ಕೆ ಅವತ್ತು ಹೋಗಿದ್ದೆ ಅವತ್ತೇ ನೋಡಿದ್ ನಾನು ಎರಡು ಭಾನುವಾರದಲ್ಲಿ
ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟ ಓಟ ಹೋಗೋಣ ಆ ಕಡೆಯಿಂದ ಬಂದ್ಬಿು ಸ್ನಾನ ಮಾಡ್ಬಿ ದಪ ಹಚ್ಣ ಅನ್ಕೊಂಡೆ ಅದ ಒಂರ ಅನ್ಕಂಫರ್ಟೆಲ್ ಅನ್ಸೆ ಹೊರ್ಗಡೆ ಹೋಗೋಕ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ ಸ್ನಾನ ಇಲ್ಲದೆ
ಹ್ಮ್
ಅದಕ್ಕನ್ ಈಗ ಸ್ನಾನ ಮಾಡಿ ದೀಪ ಹಚಿಬಿಟ್ಟು ಮೂರವರೆ ಅತ್ತು ಗಂಟ ಸ್ನಾನ ನಾಲಕ್ ಗಂಟೆ ಹೂ ಕಾಲಗೆಲ್ಲ ದೀಪ ಹಚ್ಬಿಟ್ಟು ಹ ಹೋಗ್ಬಿಟ್ಟು ಬರೋಣ ಅಂತ
ಹ್ಮ್ ಹಂಗೆ ಮಾಡುದು ಅಂದ್ರೆ ಆರು ಗಂಟೆವರೆಗೂ ಅಷ್ಟೇ ಅನ್ಸುತ್ತೆ ಆರ್ ಗಂಟೆ ಮೇಲೆ ನೀರೆಲ್ಲ ಎಲ್ಲ ಕಡಿಮೆ ಆಗ್ತಾರ ಜನ ಎಲ್ಲಾ
ಹ್ಮ್ ಅದರ್ ಸಂತೆ ಇವಿನಿಂಗ್ ಟೈಮ್ ಹೋಗ್ಬೇಕು ಸ್ವಲ್ಪ ಇದು ಅಮೌಂಟ್ ಎಲ್ಲ ರೀಸನೇಬಲ್ ಆಗಿರುತ್ತೆ ಬೆಳಿಗ್ಗಿಂತ
ಹೌದು ಹೌದೌದು ತರಕಾರಿ ಎಲ್ಲ ಚನ್ನಾಗಿರತ್ತ ನಾನ ಒಂದ ಎರಡ್ ಮೂರ್ ಸಲ ತಗೊ ಬಂದಿದ್ದಿ
ಹ್ಮ ಎಲ್ಲಾ ಇಪ್ಪತ್ ಇಪ್ಪತ್ ರೂಪಾಯಿಗೆ ಇದಕ್ಕಿಟ್ಟಿಟ್ಬಿಟ್ಟಿರ್ತಾರೆ
ಫ್ರೆಶಗು ಇರು ಮತ್ತೆ ಕಡಿಮೆನೂ ಇರುತ್ತೆ ಹ್ಮ್ ಹ್ಮ್ ಹ್ಮ್
ಇವತ್ತು ಸೊಪ್ಪು ತರಕಾರಿ ಎಲ್ಲ ತಂದ್ರೆ ನಮ್ಮ್ ಮನೆ ಇನ್ನು ಡೈಲಿ ಈಗ ವಾರಕ್ ಮೂರು ದಿನ ಚಪಾತಿ ಮಾಡ್ಬೇಕು
ಕಂಗಿಲ್ವಲ್ಲ ಹಾ ಬಯ್ತಾರೆ ನು ಸರರು ಹ್ಮ
ನೆನ್ನೆ ಏನ್ ನುಗ್ಗೆ ಸಾರ್ಕೊಂಡಿದ ಅಕ್ಕ ಎಷ್ಟು ತಂದಿದ್ದೆ ಗೊ ಊರಿಂದ ನಾನ್ ಊರಿಂದ ಬಂದ್ರೆ ಸೊಪ್ಪೆಲ್ಲ ಎತ್ಕೋ ಬತ್ತೆ ಅವತ್ತು ಸಪ್ತಂದ ಇದೆ ಹೆಂಗೆ ಬಸಾರ್ ಮಾಡಿದ್ದೆ ಪಲ್ಯ ಮಾಡಿದ್ದೆ ನೆನ್ನೆ ಅದ್ದು ಕದ ವಷ ಬಟ್ಟಿತ್ತು ಬೇಜಾರ್ ಆಗ್ತೋತು ಅದುದುಗೆಸತ ತುಂಬ ಇರಲ್ಲ ಒಂಥರ ಕರ್ಕರ್ಗ ಆಗ್ಬಿಟ್ಟಿತ್ತು ಅದನ್ನೇ ಸ್ವಲ್ಪ ಫಿಲ್ಟರ್ ಮಾಡಿ ಒಂದ್ ಟೈಮ್ ಆಗಷ್ಟು ಮಾಡಿದೆ
ಹ್ಮ್ ಅದೇಏನಿದ್ರು ಅವಾಗ ತಗೊಂಡ್ ಗಿಡ್ದದಲ್ಲಿಂದ ಅವತ್ ಮಾಡ್ಬೇಕು ಇಲ್ಲ ಒಂದ್ ದಿನ ಅಷ್ಟ
ಹ್ಮ ಅದಕ್ಕೆ ಹ್ಮ ಹ ಅದಕ್ಕೆ ಇವಾಗ್ ಮಾಡ್ತ ಇವಾಗ ಅದೇ ಪ್ಯಾಲ್ನ ಅಲ್ಲಿ ಇದ್ದೀನಿ ಇವ ಗಾಯನ ನುಗ್ಗೆ ಬೆಳೆ ಕಾಳು ತಪ್ಪದೆ ಹ ಕಾಯಿ ತಂದ್ಬಿಟ್ಟಿರ ಕಾಯಿ ಇಲ್ಲಾಂದ್ರೆ ಬೀನ್ಸು ಹ ನನ್ ಮೊದಲ್ ಮೇ ಮಾಡಲ್ಲ ಪಾಪ್ಕಾರ್ನ್ ಇತ್ತು ಒಂದ್ ಪ್ಯಾಕೆಟ್ ತಿಂದೆ ಅದೇ ಇ ಇವತ್ತಲ್ಲ
ಹ್ಮ್ ಹ್ಮ್ ಯಾವತ್ ಅವ್ರಗೆಸ. ಶನಿವಾರ ಇದ್ದಿಲ್ಲ ರಜಾ.
ಇಲ್ಲ ಶುಕ್ರವಾರ.
ಹ್ಮ್ ಶನಿವಾರ ಮತ್ತೆ ನೀವು ಬಂದ್ಬಿಟ್ಟಿದ್ದೀರ.
ಸನವಾರ ಬೆಳಿಗ್ನೆ ಬಂದ. ಅಯ್ಯೋತ್ರನಗಂತೂ ಯಪ್ಪಾ ಆ ಕಡೆಯಿಂದ ಎ ಸಿ ಬಸ್ ಬೇರೆ ಬುಕ್ ಮಾಡ್ಬಿಟ್ಟು ಅಕ್ಕ.
ಹ್ಮ ನಿಮ್ ಓನ್ ವೆಹಿಕಲ್ ನಲ್ಲಿತಾನೆ ಹೋಗ ನೀಡಿಂದ.
ಇಲ್ಲ ನಾವು. ಬಸ್ ಅಲ್ಲಿ ಹೋಗಿದ್ದು ಎ ಸಿ ಬಸ್ ಅಲ್ಲಿ.
ಹ್ಮ ಹ್ಮ್ ಹ್ಮ್ ಹ್ಮ್ ಹೌದಾ.
ಹಾ ಬಸ್ಸಲ್ಲಿ ಹೋಗಿದ್ದು ಯಾರ ಅಲ್ಲಿವರೆಗೂ ಟ್ರಾವೆಲ್ ಮಾಡ್ತಾರೆ. ನಿದ.
ಫುಲ್ ಚಳಿ ಚಳಿ ನಿಿನಗೆ. ಹ್ಮ ಯಾಕ ಹಂಗಂತಯ ನಿಮ್ಮೂರ್ಗ ಒಂದ್ ಅಷ್ಟ ಸಲ ಓಡೋಗ ಓಡೋಗ ಬರ್ತಯಾ.
ತಲೆ ಎ ಬಯ್ಯೋ ತಲೆ ಹೆಂಗೆ ನೋಯ್ತೈತೆ. ಕೇಂದ್ರ ಹ ಎರಡು ಬಟ್ಟೆ ಕಟ್ಟಿವೀಿನಿ ಕಣಕ್ಕ. ಸುಸ್ತ.
ಹ್ಮ್ ಅೇ ಎಸಿ ಅಲ್ವಾ.
ಅಯ್ಯೋ ನಂಗಂತಿ ನಿಮ್ ನಲ್ಗೂ ಕರ್ಕ್ಕ ಬರ್ಬಾರ್ದು್ ನಂಗ ಗೌರ್ವ. ಬಸ್ಲ್ಲಿ ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ಸಾಯಿಸ್ಬೇಕು ನಿಮ ನ ನುಗ್ಗೆಕಾಯಿ ಮಾಡಬೇಕು ನುಗ್ಗೆ ನುಗೆಕಾಯಿ್ತಾರಲ್ಲ್ ಮಾಡ. ಬೇಕು ನಿಮ್ಗೆ ಸೇಫ್ಟಿ ನೋಡ್ತೀವಿ ಅದಕ್ಕೆ ನಮಗೆ ಈ ಕರ್ಮ ನಿನ್ ಎಲ್ಗೂ ಕರ್ಕಬೇಕಬಾರ್ದು ಕಣಪ್ಪಾ. ಡ. ಹ ಚಂದವ್ರ.
ಅಲ್ಲ ಎಷ್ಟು ಚೆನ್ನಾಗ್ ಒಂದಿಸಿದಾರ ನೋ ನಿನ್ಗೆ ಕೇಸಡಿದ್ವಿ ಒ್ಲ ತಗೊ ಒಂದುಗೆ.
ಮುಗ್ದಿ ನಗ್ಗೆಕಾಯ್ ಮಾಡ್ಸ್ಬೇಕು ನಿಮ್ಗೆ ಅದೇ ಸರಿ ನಾವು ಇ ಕರ್ತಗತಿವಲ್ಲ ನಮ್ ಬುದ್ಧಿ ನಮ. ನಮ್ ಬುದಿ ಇ ನಮಗೆ. ಬುದ್ದಳಕ್ಕ ಎಲ್ಲ.
ಯ ಅಪ್ಪಪ್ಪ ಅವ್ರಿಗೆ ಎಷ್ಟೊಂದು ಬೇಜಾರು ಮಾಡಿಸ್ಬಿಟ್ಟಿದೀಯ ನೀನು.
ಆಯ್ತಾ ಇಲ್ಲ ಕನಕಂದ ನನ್ಗೆ.
ಹ್ಮ್. ಏ ಇಲ್ಲ ಅನತ್ರಾ ಅದು ಎಷ್ಟ. ನನ್ಗೂಗಲ್ ಅಲ್ಲ ನವು ಬಂದ್ಬಿಡತ್.
ಏಯ ಚೆನ್ನಾಗಿ ಇದ್ದವಳು ಆಟಾಡ್ಕೊಂಡ್ ನಗಾ ಆಡ್ಕೊಂಡು. ಎಷ್ಟು ತಲೆನೊವ ಅಂದ್ರೆ ಹೇಳೋದು ನನ್ ನಿ್. ಇವಾಗಲ ಸೀರಿಯಸ್ಲಿ ಅವತ್ತು. ಆಯ್ತಿ ಆಯ್ತಿಲ್ಲ ರಿ ನನ್ಗ ಆಯ್ತಿಲ್ಲ ಆಯ್ತಿಲ್ಲ ಎಂತ ಇದ್ದೀವಿ ಆಮೇಲೆ ಉಲ್ಟ ಮಲಗು. ಮಕೊಂಡು ದೇವ್ರನ ನಿಜವಾಗ್ಲೂ ಕಣಕ ರಾಗ್ವೇಂದ್ರನ. ಪೂಜೆಯ ರಾಘವೇಂದ್ರ ಮ. ಅಯ್ ಅಂತ ಅನ್ಕೊಂಡ್ ಮಲಕೊಂಡೆ ಕಣಕಂಗೆ ನನ್ಗ ಎದ್ದೊಂದ್ ಅರ್ಧ ಗಂಟೆಗೆ ತಲೆ ಒಂಚೂರು ತಲೆನೋವಿಲ್ಲ.
ಅದ್ ಅಭ್ಯಾಸ ಇರೋರ್ಗೆ ಸರಿ ಹೋಗುತ್ತೆ ಎಲ್ಲಾರ್ಗೂ ಸರಿ ಬರಲ್ಲ ಅದು ಎಸಿ.
ಹೆಂಗೆ ಅಂದ್ರೆ. ಯಾವ್ ತರ ತಲೆನೋವು ಅಂದ್ರೆ. ಏ ಅಪ್ಪ ಬಿಚ್ಚೋಳ ನಿಂಗೆ ನನ್ಗೆ ಐಡ್ಯಾನೇ ಇಲ್ಲ ಕಾ ತಲೆ ಹೆಂಗ್ಯ್ತಐತ್ತಇತ್ತ ಗೊ ತಾನ ಅ ಎವ್ವಾ ನನ್ಗಂತು ಎಪ್ಪತ್ ದೇವರ್ ನೆನ್ ನೆನಸ್ಕೊಡೇ ಮಲಕ್ಕಂಡ ಹ್ಮ ಹ ಈಗ್ಲಿ ನಾನ್ ಎಸಿ ಬಸ್ ಅಲ್ಲಿ ಬೆಡ್ ಶೀಟ್ ಇರಲ್ಲ ಈ ಎಸಿ ಬಸ್ಸಲ್ಲಿ ಬೆಡ ಸಿಟ್ ಇರುತ್ತೆ ಅಕ್ಕಾ ಹ್ಮು ಓ ಈ ಕಡೆಯಿಂದ ನಾನ್ ಎ ಸಿ ಬಸ್ ಅಲ್ಲಿ ಹೋದ್ವಲ್ಲಾ ಅವಾಗ ರೀ ಇನ್ಮೇಲೆ ಎ ಸಿ ಬಸ್ ಮಾಡಿ ಓ ನಾನ ಎಸಿ ಬಸ್ ಮಾಡ್ಬಿಡಿ ರಗ್ಗಿರಲ್ಲ ಬೆಡ್ ಶೀಟ್ ಬೇರೆ ನಾವೇ ತರಬೇಕು ಅವಾಗ ಬೆಳಿಗ್ ಎದ್ಬಿಟ್ಟು ಇನ್ನೆಲ್ಲ ಆಯ ಎಸಿ ಬಸ್ಸಂತು ನಾನೇ ತಂದ್ಬಿಡ್ತೀನಿ ಮನೆಯಿಂದಾವ. ಹ್ಮ ಹ್ಮು ಹ್ಮ್ ಓ ಹಾಗ ಅಂತ ಇದ್ದೀನಿ
ಇಲ್ಲ ಇಲ್ಲ ಎ ಸಿ ಬಸ್ ಯಾವಾಗ ಗೊತ್ತಾ ಬೇಸಿಗೆ ಕಾಲಕ್ಕೆ ಅಷ್ಟೇ ಅದು ಬಸ್ ದ ಹ್ಮ್ ಚಳಿಗಾಲ ಅದೇ ಹ್ಮ್ ಇಲ್ಲನ ಹಂಗ ನಾನ್ ನಾನು ನನ್ಗೂ ಗೊತ್ತಲ್ವಾ ಅಲ್ಲೇ ಸಕ್ಕತ್ ಸಿಡ್ದ ಹೋಗ್ಬಿಡ್ತೈತೆ
ಏ ಯಪ್ಪ ರಾಮ ನನ್ಗಂತೂ ತಲೆ ಹೆಂಗೆ ಎರಡು ಬಟ್ಟೆ ಕಟ್ಟಿದಿನಿ ಹೆಂಗೋ ವಿಕ್ಸ್ ತಗೊಂಡಿದ್ಕ ನಮ್ ಪುಣ್ಯ ವಿಕ್ಸ್ ತಗೊಂಡಿದೆ.
ಹ್ಮ್ ಅದೇನೆ ಅದೇ ಅದೇ ಹ್ಮ್ ಅದೇ
ಸುಬ್ರಹ್ಮಣ್ಯದಲ್ಲಿ ಏನ್ ಕೇಳಿದ್ರು ಕಾರ್ಟ್ಲಿ ಕಣ್ಣಪ್ಪ.
ಹ್ಮ್ ಧರ್ಮಸ್ಥಳದಲ್ಲಿ
ಧನ್ಯ ಕಳ್ಳಲ್ಲಿ ಏನು ಕೇಳಲ ಎಲ್ಲ ಬಿಡಿ ಟೈಮ್ ಇರ್ಲ ಪಟಾಪಟ ಅಂತ ಬಂದ್ಬಿಟ್ಟ
ಹ್ಮ ಹ್ಮ್ ದೇವಸ್ಥಾನಕ್ಕೆ ಹೋಗಿದ್ರಲ್ಲ.
ಹ್ಮ್ ಒಳಗಡ್. ನಾ ಸ್ಪೆಷಲ್ ದರ್ಶನ.
ರಶಿಕ್ ಹಾ.
ಏನ್ ಇರ್ಲಿಲ್ಲ ಅಷ್ಟು ಸ್ಪೆಷಲ್ ದರ್ಶನ್. ಅಮೌಂಟ್ ಕೊಟ್ಟ ಹೋಗಿದ್ದು ನಾವ್ ಎರಡು ಸಾವಿರ. ಸ್ಪೆಷಲ್ ದರ್ಶನನೇ ತಗೊಳ್ಳೋದು. ತಗೊಂಡಿದ್ದು
ಹೂ ಹೂ ಹೂ ಓ ಯಾರ ಆ ಕ್ಯೂಲ್ಲ ಎಲ್ಲ ಯಾರ್ ಹೋಯ್ತಾರವ ಅಷ್ಟ ಗಂಟೆ ಗಂಟ್ಲೆ ಕಾಯ ಕೊಂಡು ಹೂ ಅದೇ ದಿನಪೂರ್ತಿ ಅಲ್ಲೇ ರಾತ್ರಿ ಅದೇ ರಾತ್ರಿ ಎಲ್ಲಾ ಅಲ್ಲೇ ಇರೋರಾದ್ರೆ ಬುಡು ಹೋಗಣ ದೇವಸ್ಥಾನ ಸುತ್ತೋರ್ದಂಗ ಆಗ್ತತೆ ಅಂತ ಇರ್ತಾರ ಅಷ್ಟೆ ಆ ಕಾಲುಗಳು ಏನಾಗ್ಬೇಕು. ನಿಂತು ನಿಂತು ಕೂತು ಕೂತು ಯಪ್ಪ ಅದೇ ಅದೇ ಕುಕ್ಕೆ ಸುಬ್ರ್ಮಣ್ಯ ಹೋಗಿದ್ರಾ. ಹ್ಮ್ ಕುಕ್ಕೆ ಸುಬ್ರ್ಮಣ್ಯ ಹೋಗಿದ್.
ಹುಂ ಕುಕ್ಕೆ ಕುಕ್ಕೆಗು ಹೋಗ್ಬಿಟ್ಟ ಅಲ್ಲಿಂದಾನೆ ಬಸ್ ಬುಕ್ ಮಾಡ್. ದ.
ಹೂ ಅದೇ ಅದೇ ಎರಡ ಅಷ್ಟೇ ಧರ್ಮಸ್ಥಳ ಒಂದ್
ಹಾ ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಮಣ್ಯ
ಹ
ದೇವಸ್ಥಾನಕ್ಕೆ ಎಂತಾನೇ ಹೋಗಿದ್ದು ಅದು ನಾವು
ಎರಡಕ್ಕೂ ಸೇರ್ಸಿ ಬುಕ್ ಮಾಡ್ಕೋಣ
ಹೂ ಇಲ್ಲ ಬರ್ಬೇಕ್ರೆ ಅಲ್ಲೇ ಬುಕ್ ಮಾಡ್ಕೊಂಡಿದ್ದು ಅಲ್ಲೇ ಬುಕ್ ಮಾಡ್ಕೊಂಡಿದ್ದು ಬರ್ ಬರಬೇಕಾದರೆ ಹೂ
ಹಂಗೆ ಸಿಗುತ್ತಾ ರಶ್ ಇದ್ದಾಗ ಮೋಸ್ಟ್ಲಿ ಸಿಗಲ್ಲೇನು
ಅದಷ್ಟೇ ಬಿಫೋರೆೇ ಬುಕ್ ಮಾಡ್ಕೊಂಡಿದ್ರೆ ಏನ್ ನಾವು ಹೋಗ್ಬೇಕ ಮೂರ್ ಆರು ಗಂಟೆಗಿತ್ತು ಾ ಬಸ್ಸ ನಾವು ಹ ಈ ಒಂಬತ್ತು ಗಂಟೆಗೆ ಇದ್ದ ಬಸ್ ನ ಮೂರ್ ಗಂಟೆಗೆ ಬುಕ್ ಮಾಡ್ಕೊಂಡದು ಚಾ
ಹಾ ಹೌದಾ ಹೂ ಹೆಂಗೋ ಸೇಫ ಆಗಿ ಹೋಗ್ಬಿಟ್ಟು ಬಂದಿದ್ದೀರಲ್ವ ಬಿಟ್ಟ ಅದೇ ಅದೇ ಹ್ಮ್ ದರ್ಶನ ಎಲ್ಲ ಚೆನ್ನಾಗಿ್ ಮಾಡ್ಕೊಬಂದಿದ್ದೀರಾ ಹಾ ಇವ ರಂಜು ಮನೆತ್ರ್ರೆ ಯಾಕೆ ಹೋಗಿದ್ದಿಲ್ಲಾ ನೀನು ಏನೋ ಅಂದೆ ನಂಗ ಆಗಲ್ಲ ಅಂತೇನು ಅಂತಿದ್ದೆ
ಅಯ್ಯೋ ನೀ ಇವತ್ ಬಂದೆ ಬಸ್ ಸೊ ರಶ್ ಇರ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ವಲ್ಪ ತಾವರೆ ಕೆರೆಗೆ ನಾನೋ
ಅದೇ ಅದೇ ಅಲ್ಲ ಇವತ್ತು ಬರ್ಬೋದಾಗಿಿತ್ತಾನೆ ಅಲ್ಲಿ ಕೆಲ್ಸ ಜಾಸ್ತಿ ಇತೆೇನೋ
ಏ ಯ ದೇವಸ್ಥಾನದಲ್ಲಿ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಇದಿದ್ಿ ನ್ ಮನೆ ಅವ್ರ ಮನೇಲಿಲ್ಲಿ ಎಲ್ಲಾ ಇರ್ತಾರೆ ನಮ್ಮ ಅಲ್ಲ ಅವ್ರ ಅತ್ತೆನೂ ಬರ್ತಾರ ನಮ್ಮ ಅಲ್ಲೇ ಅಲ್ವಾ ನಂಗೆ ಒಂದ್ ಸ್ವಲ್ಪ ಅನ್ಕೋ ಟೈಮ್ ಅಲ್ಲಿ
ಕೆ ಅವ ತ್ತ ಬಂದ
ಇನ್ನೊಬ್ರು ಬರ್ತಾ ಇರ್ತಾರೆ ಹ ಕಶನ್ ಅಳು ಮುಳು ಕಸ ಕಡೆಗಿಂತ ಪ್ರಗ್ನೆಂಟ್
ಓ ಹಂಗೆ ನಿನ್ನ ಹ ಗೊತ್ತಾಯ್ತು ಗೊತ್ತಾಯ್ತು ಅವಗೇನ್ ತಲೆ ತಿಂತಾರೆ ಅಂತ ಹೂ ಆಯಾ ಅವ್ರ ಹಂಗಲ್ಲ ಒಂದ್ತ್ ಇಪ್ಪತ್ ಜನ ಇದ್ರೆ ಅವ್ರ ಎದ್ರುಗಡೆ ಎಲ್ಲ ಜೋರ ಕೇಳ್ಬಡ್ತ ಏನೇ ನೇತ್ರ ಇನ್ನು ಹಂಗೆ ಇದ್ದೀಯ ನೀನು ಒಂದ್ ವರ್ಷ ಆಯ್ತು ಬಂತು ಏನ್ ಸಮ ಕೊಂಡಿದ್ರೆ ಅಂದ್ಬಿಡ್ತಾರ ಒಂದೆ ಸಲಿಗೆ
ಹಾ ಅದಕ್ಕೇನೆ ಒಂದು ಸ್ವಲ್ಪ ನಾನು ಅವಾಯ್ಡ್
ಅದೇ ಅದೇ ಬೇಡ ಸುಮ್ಮಿರು ಈ ಜಾಸ್ತಿ ಲೇಡಿಸ್ ಇರೋ ಕಡೆ ಹತ್ರ ಹೋಗ್ಬಾರ್ದ ಅವರು ಬಾಯಿಗೆ ಸಿಗಕಂಡ್ರೆ ಬಲ್ ಕಷ್ಟ ಅವ್ರಂಗ ಅವ್ರಗ್ ಹೆಂಗ್ ತೋ ತೊಚ್ಚಿದ್ರ ಹಂಗ ಮಾತಾಡ್ತಾನೆ ಇರ್ತಾರೆ ಅವ್ರ ಬಾಯಿಗೆ ನಾವು ಬಾಯಿ ಕೊಟ್ರೆ ಮುಗೀತ್ ನಮ್ ಕತೆ ಹಂಗಂಗೋಗ್ಬಿಡತ್ ಹ್ಮ್ ಒಳ್ಳೇದ ಓ ಸುಮ್ಮನೆ ಅಂತ ಅವ್ರ ಕೈಗ್ ಸಿಗಾಕೊಂಡು ತಪ್ಪಸ್ಕೊಳಕ್ ಆಗಲ್ಲ ಕಷ್ಟ ತಿರ್ಗ ಆಮೇಲೆ ನಾವ್ ಏನಾದ್ರು ಮಾತಾಡಿಲ್ಲ ಅಂದ್ರೆ ಅವ್ಳೇನೆ ಹಂಗ ತಿರ್ಗಿಸಕೊಂಡೋಗ್ತಾಳೆ ಮಾತಾಡೋದೇ ಇಲ್ಲ ಹಂಗೆ ಅಂತ ಬೈಕತ್ತರೆ ಅಂತೋರು ಅವರು ಅದಕ್ಕೆ ಹಂಗ್ ಮಾಡ್ದೇ ಇರೋದೆೇ ಒಳ್ಳೇದು ಹ್ಮ್ ಹೋಗ್ದೇ ಇರೋದೇ ಒಳ್ಳೇದು ಹೋದ್ರ ತಾನೆ ಕೇಳದು
ಹೌದು ಅವ ಅದು ನಮ್ದೇ ತಪ್ಪಿರುತ್ತೆ ಹೋಗಿದ್ದು
ಹ್ಮ್ ಹೌದು ಅದಿಕ್ಕೆ
ಅದೆಲ್ಲ ಯೋಚನೆ ಮಾಡ್ಕೊಂಡೆ ನಾನು ಸುಮ್ನೆ